ಹ
ಏನ್ ಮಾಡಗತ್ತಿರಿ.
ಏನಿಲ್ಲ ನೋಡ್ರಿ ಊಟದ ಆಗ್ಯದ್ರಿ.
ಹ್ಮ್ ಹಾಗೇದ ನೋಡ್ರಿ ನಿಮ್ದ್ರಿ
ಹ್ಮ ನಮ್ದು ಹಾಗ್ಯಾದ್ರಿ ಏನ್ ಮಾಡಿರಿ ಊಟಾರಿ.
ಊಟಾ ಬೆಂಡಿಕಾಯಿ ಪಲ್ಲ್ಯಾರಿ ಅನ್ನ. ಚಪಾತಿ ಮಾಡಿದ್ದೆರಿ ಇವತ್ತು ಹ ಹ್ಮ
ಚಪಾತಿ ಅನ್ನನ ಮಕ್ಕಳೆಲ್ಲಾ ಊಟಗೀಟ ಮಾಡಿ ಮಲ್ಕೊಂಡಾರೀ.
ಹ್ಮ್ ಮಕ್ಳ ಮಕ್ಕೊಂಡಾರ ನೋಡ್ರಿ ಅಮ್ಮ ಮಗಾ ಅಂತು ಊರಾಗೆ ಅದಾನ. ಈಕ್ಕಿ ಒಬ್ಬಕ್ಕೆ ಹಾಳ ಮಕೊಂಡಳ ಅದೇ ನಮ್ದ ಆಸ್ಟೆಲ್ದೆ ಬರಕ್ ಹತಿದ್ದಾರೆ ಡಾಯ್ರಿಗಳ ರಿಜಿಸ್ಟರ್ ಗಳ.
ಇಪ್ಪ ಬರಿಲಾಕತ್ತೀರಲ್ರಿ ನಮ್ದ ಇನ ನೋಡ್ರಿ ಇಲ್ಲಿ ತನ ಆದ್ರು ಒಂದಿನ ಒಂದು ರೆಜಿಸ್ಟರ್ ಮುಟ್ಟದಾಗಿಲ್ರಿ ನಂಗೆ ಟೈಮೆ ಸಿಗಲ್ಲಗ್ಯಾದ ಯಾವ ಬರಿ ತಿನಿಲ್ಲ ಅನಂಗ್ ಆಗಬಿಟ್ಟದ್ರಿ ಯಾರ ಹುಡ್ಗರ್ ಕೈಲಿ ಹಚ್ಚಿ ಬರ್ಸ್ಬಬೇಕ್ರಿ. ಹಂಗೆ ಅವು ರಜಿಸ್ಟರ್ ಒಂದ್ ಆವ ಅಲ್ಲೊಂದ್ ಇಲ್ಲೊಂದ್ ಆಬಿಟ್ಟ ಸುಮ್ಮೆ ಮನೆಗ ಒಂದು ಅದ ಸ್ಕೂಲ್ನೆಗ ಒಂದದ ಹಾಸ್ಟೆಲ್ನಾಗ ಒಂದಗೆವ್ರೀ. ಮೂರು ಕಡಿ ಅಲ್ಲಿ ಬರದ್ನೆಂದ್ರ ಅಲ್ಲೇ ಇಟ್ಟ ಇಟ್ಟಿದ್ನಿ ಮನಿ ತಗೊಂಡ್ ಹೋಗೀನಿ ಇಲ್ಲಿ ಬರದ ಇಲ್ಲೆ ಇಟ್ಟೀನಿ ಅಲ್ಲಿ ಹಾಸ್ಟಲ್ ತಗೊಂಡ ಹೋಗೋದಾಗಲ್ಲಾಗ್ಯಾದ.
ಹಾಸ್ಟಲ್ಗೆ ನಂದು ಎಷ್ಟ್ ದಿನ ಆಯ್ತು ಬರಿಬೇಕ ಯಾಕಂದ್ರೆ ಈಗ ಮತ್ ಮೀಟಿಂಗ ಕದ್ರೆ ಕಂಪ್ಲೀಟ್ ಇರ್ಬೇಕಲ್ಲ ಅಂತ
ಹ್ಮ್ ಯಾಕ್ಷನ್ ಪ್ಲಾನ್ ಬರ್ದಿರನ್ನಂಗ ಆತ್ರಿ.
ಆಕ್ಷನ್ ಪ್ಲಾನ್ ಇವತ್ತಿನ ತನಕ ಆಯ್ತು ಅದಿನ್ನಾ ಹ ಸ ಟಾಪಿಕ್ ಬರ್ದಿಟ್ಟಿನಿ ಇನ ಎಕ್ಸ್ಪ್ಲೇನ್ ಬರೀಬೇಕ ಅವು.
ಹ ಹೌದ್ರಿ
ಎಕ್ಸ್ಪ್ರೇನ್ ಗ್ಲಾಸ್ ಮಾಡಿದ್ದೆ ಎಕ್ಸ್ಪ್ರೇನ್ ಮಾಡಬೇಕ ಅಲ್ಲವು. ಸೊ ಅವೇನ್ ಯಾಡ್ ಯಾಡ್ ಲೈನ್ ಬರದ್ ಬಿಡೋದ ಅ ಕಡೆ ಸುಮ್ಮನೆ.
ಯಾಕಾದ್ರ ಸುಮ್ಮನೆ ಕೇಳದಾಗ ಇಲ್ಲಾನಪ್ಪಾ ಬರ್ದಿಲ್ಲಾ ಅನ್ನಂಗೆ ಸ ಬರ್ದಕೇಸಿಂದ್ರುನು ನಮ್ದ್ ಅಪ್ಡೇಟ್ ಇರಲ್ ಅಷ್ಟೇ ನಾನು ಎಲ್ಸ ಜೂನ್ ಜುಲೈ ಎರಡ್ ಮಂತ್ದ್ ಆಕ್ಷನ್ ಪ್ಲಾನ್ ಬರಬೇಕ್ರೀ. ಅವು ಸ್ವಲ್ಪ್ ಸ್ಟಾಕ್ ರಿಜಿಸ್ಟರ್ ಬರೀಬೇಕ್ರೀ ಮನ್ನೆ ಸಮ್ಮರ್ನ್ಯಾಗ ಒಂದಷ್ಟ ಸಾಮಾನೆಗಳು ಬಂದುವಲ್ರಿ.
ಹೌದ್ರಿ ನಾನು ಬರಿಬೇಕ ಅದ ಎಷ್ಟು ಏಳು ಪೇಜ್ ಆದ್ರೀ ಅದು.
ಹ್ಮ್ ಅದಷ್ಟು
ಏಳು ಪೇಜ್ ಅದ ಅಷ್ಟ್ ಬರ್ಯಾಗ ಒಂದ್ ತಾಸ್ ಬೇಕ್ ನೋಡ್ರಿ ಅದ ಒಂದುವರೆ ತಾಸ್ ಬೇಕ್ ಅದಕ್. ಅದಕ್ಕೆ ನಂದದು ಲಿಸ್ಟ್ ನು ಇಲ್ಲ ನಮ ಅದು ಕೊಡಲ್ಲೇಗೆಳ ಒಟ್ಟ ಫೋಟೋ ಹೊಡದ ಹಾಕೆಳ ಅದು ಕ್ಲಿಯರ್ ಕಾಣಸ ಸಲಾಗ್ಯವ ಅದನು ನಾ ಟೈಮರ್ ಇಟ್ಟೀನಿ ಅದನ್ನು ಎಲ್ಲ ಹೋಗ್ಬಿಟ್ಟಾವ ಆಯ್ತು.
ಹ ಲಕ್ಷ್ಮೀ ಬಂದಲಿಲ್ಲ ಮತ್ ನಾ ನಿನ ಫೋನ್ ಹಚ್ಚಿದಾಗ ಲಕ್ಷ್ಮೀ ದನಿ ಕೇಳಾತ್ತಿತ್ತು ನಿಮ್ಮಾಷ್ಟ್ಲಿಗಿ ಬಂದಿದ್ಲೇನ್ರಿ ಇವತ್ತ. ಹ್ಮ್ ಏನಂದಳ್ರಿ.
ಏನಂದ ಹುಡುಗರ ಜೊತೆನೆ ಇದ್ ಮಾಡಕತ್ತಿದ್ಲು ಟೆಂತ್ ದವ್ರಿಗಿ ಮ್ಯಾತ್ಸ್ ಹೇಳಿದ್ರ ಒಂದ ಸ್ವಲ್ಪ ಒಂದ ಎಡ್ ಲಕ್ಕ ಹೇಳಿದ್ರನ.
ಯಾವ ಲೆಕ್ಕ ಹೇಳಿದಳು ರೀ.
ಯಾವ್ದೋ ವರ್ಗ ಸಮೀಕರಣ ಏ ಯಾವ್ದೋ ರು ರೂಟಿಂದ ಯಾವ್ದು ಹೇಳದ್ಲ್ ನೋಡ್ರಿ ಅದೇ ವರ್ಗ ಸಮೀಕರಣ ಏನು.
ಇಏ ಲೆಕ್ಕಾದ ಹೇಳತಾಳ ಅನ್ನಂಗ ಐತ್ರಿ.
ಹೇಳ್ತಾರ್ರಿ ಮತ್ತೆ ಅಲ್ಲಿ ಟೆಂತ್ ದವ್ರಿಗೆ ಅಲ್ಲಿ ಕೊಡ್ತಾರಲ್ಲ ಅವ್ರಿಗೆ ಕ್ಲಾಸಿಗಿ.
ಹೌದೌದ್ರಿ
ಹೈ ಸ್ಕೂಲ್ ಬೆಳಗ್ಗೆ ಹೋಗ್ತಳಲ್ಲ ಹ.
ಹಾ
ಹ್ಮ್ ಎಳತ್ತ ನಮಗ ಅದೆಲ್ಲ ಅದೆಲ್ಲಾ ನಮಗ ಟೆಂತ್ ಮ್ಯಾಥ್ಸ್ಗೆ ಆಗ್ಬಾರಲ್ಲ ಕಡೆ.
ಇಲ್ಲ ಪಾಡ್ಬಿಡ್ರಿ ಬಂದಾಗ ಅವಾಗವಾಗ ಅಕ್ಕೀಗೆ ಕೊಡದ್ರಿ. ಸ್ವಪ್ ಸೈನ್ಸ್ಕ ಒಂದೊಂದ್ ಕ್ಲಾಸ್ ಸೈನ್ಸ್ ಒಂದೊಂದ್ ಕ್ಲಾಸ್ ಮ್ಯಾತ್ಸ್ ಮಾಡ್ಲಿಲ್ಲ ಅಂದ್ರ ನಾ ನಡೀತದ್ರೀ ಅಟ್ಲೀಸ್ಟ್ ಯಾವಾಗಾರ ಬಂದ ಮಕ್ಳಿಗೆ ಅವ್ರಗ ಏನು ಅವ್ರರು ಆಕ್ಚುಲಿ ಅವ್ರು ಬಂದಾಗ ಏನ್ ಮಾಡ್ಬೇಕ ಗೊತ್ತೇನ್ರಿ ನಾವ್ ಕ್ಲಾಸ್ ಮಾಡದಲ್ರಿ ಏನ ವರ್ಕ್ ಮಾಡ್ಬೇಕು ಅವ್ರಗೆ ಕೊಟ್ಬ ಬಿಡ್ಬೇಕ್ರೀ ಸೆಷನ್ ಪೂರ್ತಿ.
ಅಷ್ಟೆ ಮಾಡಿನಿ ಇವತ್ತ ನೀವೇ ಹೇಳ್ಬಿಡ್ರಿ ಅಂತ್ ನಾ ಏನು ಹೇಳೇ ಇಲ್ಲ ಇವತ್ತು.
ಹೌದು ನಿಮ್ ಮತ್ತೇನ್ಡದದ್ರೀ ಹಾಸ್ಟೆಲ್ ವಾರ್ಡನ್ ಸಮಸ್ಯೆ ಆಲತದ ಮತ್ತೇನ್ ಮಾಡ್ಲಿ
ಏನ ಏನ್ ಇಲ್ಲೊಡ್ರ ನಮ್ ಮೂರ್ ದಿನ ಆಯ್ತು ನಾವ್ ವಾರ್ಡನ್ ನೋಡೆ ಇಲ್ಲ ರೀ ಯಾವಗ್ ಬಂದ ಯಾವಾಗಬೋದಲಾ ಯಾಕೋ ಅವ್ರಿಗೆ ಏನೋಟ್ರೆ ಇಗಡಾಕತ್ತಾರ ಅಂತಲ್ಲ ವಾರ್ಡನ್ ದೋರಿಗೆ.
ಇವತ್ ನಮ್ ಮೇಡಮ್ನ ಹೋಗಿಳ್ರೀ ಇಲ್ಲಿ ಬರ್ಲಿಲ್ಲ.
ಮತ್ ಮೀಟಿಂಗ್ ಇತ್ತ್ ಅಂತಲ್ಲಾ ಯಾತ್ಗೀರ್ ಕ.
ಹೌದೌದ್ರಿ
ಹ್ಮ್ ಅವ್ರ ಎಷ್ಟ್ ಬೈಕೊಳಕತ್ತಾರೇನು ಇವ್ರದೊಂದ್ ತೇಲಿಬ್ಯಾನಿ ಅಂತ
ನಮ್ ಮೇಡಮ್ ಅಂದ್ರೆ ಏನ್ ಕೊಡ್ತಾರ್ರೀ ಸಾಮಾನಿಗೊಳು ನಮ್ಗೆ ಇದು ನಿಮಗ್ ಇಲ್ಲಿ ಕೊಡ್ತ ರ ನಮಗ ಇಲ್ಲಿ ಲೆಕ್ಕ ಕೇಳ್ತರ ಅಂತ ಅಂತಾಳ್ರಿ ಮೇಡಮ್ ನಾವ್ ಏನ್ ಮಾಡ್ಬೇಕ್ರೀ ಅವ್ರ ಕೊಟ್ಟದ್ ನೀವ ತಗೋರಿ ಸುಮ್ಮಂತನ ಏನ್ ಮಾಡರಿ ಟ್ಯಾಬ್ಗೊಳು ಕೊಟ್ಟಾರ ತನ್ಗೆ ಕೊಟ್ಟ ಟ್ಟರನ್ನಂಗ ಆಗೆದನ ಗೊತ್ತಿಲ್ರಿ. ಇಲ್ಲಿ ತನ ಆದ್ರ ನನ್ ಕೈಯಾಗ್ ಟ್ಯಾಬ್ ಕೊಟ್ಟಿಲ್ರಿ ತನ್ ಟ್ರೆಜರಿದಾಗ ಇಟಕೊಂಡು ಚಾವಿ ಹಾಕೊಂಡ್ ಹೋದಾಕಿ ಪುಣ್ಯಾತ್ ತೆ ಬಂದೇ ಇಲ್ಲ ರೀ ನ ಕ್ಲಾಸ್ ಹೆಂಗ ಮಾಡ್ಲಿ ಹೇಳ್ರಿ ಟ್ಯಾಬ್ದು.
ಹೋದ್ ವರ್ಷನ ಕೊಟ್ಟಿದೆ ಏನ್ರಿ.
ಹೋದ್ ವರ್ಷನು ರೀ ಹಿಂಗೆ ಆಗ್ಯದ ಆ ತಿಂಗ್ಳಾನ್ಗಟ್ಲೆ ಟ್ಯಾಬ್ ಟ್ರಿಸರ್ನೆಗ ಹಾಕ ಕೊಂಡ್ ಇಟ್ಕೊಂಡು ಹೋಗ್ಬಿಡಕ್ರಿ ನಾನ್ ಹೇಳ್ತೀನಿ ಚಾವಿ ಕೊಡ್ರಿ ಮಕ್ಳಗಿ ಅವ್ ಕ್ಲಾಸ್ ಕೇಳಸ್ಬೇಕು ತಂದ್ ಇಡಕ ಅಲ್ಲ ಅ ಕೊಟ್ರಿ ಅವ್ರಿಗೆ ಏನ್ ಅಂತಾರತ್ತ ಮೇಡಮ್ ಅವರ ಕೈಲ್ಲಿ ಪಾ ವಟ್ಟ ಹೇಳ್ಸಕೋರೋರಿ ಲೆಕ್ಕ ತಿಳ್ಸಕೋಡ್ರಿ ಹೋಗ್ರಿ ಬೋಡ್ಬೇಕ ಅಂತ ಅಂತಳ ಅಂತ್ರಿ.
ಅಯ್ಯ ಅಲ್ಲ ನೀವೇ ಹೋಗಿ ಮಾತಾಡ್ಬೇಕಿಲ್ಲ ಇವರು ನಾವ್ ಯಾರಿಗ ಹೇಳ್ಬೇಕು ನಮ್ ಕೋರ್ಡಿನೇಟರ್
ಏ ಹೇಳನ್ರಿ ಮೇಡಮ್ರೀ ಏ ದಿನ ಅವ್ರ ಏನಂತರ ಬಂದ್ ದಿನ್ನ ಟ್ಯಾಬ್ ಕ್ಲಾಸ್ ನಡ್ಸಬ್ಯಾಡ್ರಿ ಅವ್ರಿಗಿ ಅವ್ರಿಗಿ ಏನಿರತದ ಡೌಟ್ ಬೋಡ್ ಮ್ಯಾಗ ನೋಟ್ ಬುಕ್ನಗ ಹಾಕ ತಿಳಸ್ರಿ ಅತ್ತ ಹೇಳಿಕೇಸಿಂದ ಹೇಳ್ತರ್ರೀ ನನ್ಗೆ.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
ಒಂದ ತಿಂಗ್ಗಳ ಇಪ್ಪತ್ತೆಂಟು ಟ್ಯಾಬ್ ಕ್ಲಾಸ್ ಆಗ್ಬೇಕ್ರಿ ಇಲ್ಲಾ್ರೆ ನಿಮ್ ಅಷ್ಟ ಆದ್ರ ನಮ್ದು. ಇದು ಕೊಟ್ಟಾರ ಅದು ಡಬ್ಬಿ ಅದ ಟ್ರಂಕ್ ರೀ ಟಂಕ್ ನಾಗ ಇಟ್ಕೊಂಡ ನಾನು ಚಾವಿ ಹಾಕೊಂಡು ಹೋಗ್. ಕೊಡಿ ಅಂದ್ರು ಕೊಡಲಾಗ್ಯಾಳ ರಿ ಒಂದು ಸಲ ಕೊಟ್ಟು ಸಲ್ಗಿ ಹಚ್ಚಿ ನಲ. ಈಗ ತಂದಗ ಇಟ್ ಗೊತಾಡ್ರಿ ಅಕ ಏನಂತ ಗೊತ್ತ. ನ್ರಿ ನಾವ್ ಇರೋತರ ಇವು ನಮ್ ಅಂಡ್ರೊಳಗ ಇರ್ತಾವ ತ ಯಕ್ಷ ಅಂತಿ ಮೇಡಮ್ ವಿದ್ಯಾವಂತ. ನ ಅನ್ಬೇಕಂದಿದ್ದೆ ಏನ್. ನೋಡ್ರಿ ನಾ ಒಂದ್ ದಿನಾರ ನಾ ಒಂದ್ ದಿನಾರ ಫೋಟೋ ಟ್ಯಾಬ್. ಕ್ಲಾಸಿಂದ ಹಾಕಿನನೆ ನೋಡ್ರಿ.
ಅದೇ ಅನ ಕತ್ತಿನಿ ಅಲ್ಲಾ ನಮ್ಮ ಹಾಸ್ಟೆಲ್ ವಾರ್ಡನ್ ಬೆರೆ. ಕೇಳಕ ಅಂದ್ರೆ ನಮ್ದ ನಮ್ದ ನಮಕಿತ ಆಕಡೆ ಅತ.
ಅದೇ ನಾವ್ ಸುಮ್ ಹೇಳ್ಕೊಳಲ್ರಿ ಬಿಟ್ರಿ ನಮ್ಮವ್ರಂತ. ಇಲ್ಲಂದ್ರೆ ಅಯ ನಕ್ಸ್ಟ್ ಟೈಮ ಏನ್ ಆದರ ಹಾಸ್ಟೆಲ್ ನ್ಯಾಗ ಸೇರಿಸಲ್ಲ.
ಿ ಆಗ್ಬಿಡ್ತದ ಅಲ್ಲಿ ನೀವ ಹೇಳ್ಬ ಬಿಡ್ಬೇಕು ಇಲ್ಲ ವಾಡನ್ಗಳು ಕೊಡಲ್ಲ ಆಗರ ಅಂದಬ ಬಿಡ್ಬೇಕು.
ಅಷ್ಟೇ ಹೇಳ್ತೀನ್ರೀ ನೆಕ್ಸ್ಟ್ ಟೈಮ ಲಕ್ಷ್ಮೀ ಚಾವಿ ಹಾಕೊಂಡು ಹೋಗಿ ಬಿಡ್ತಾಳ ಲಕ್ಷ್ಮಿ ನೀ ಅವವತ್ ದಿನ ಆಷ್ಟ. ನೀ ವಾರ್ಡನದು ಜಾವಿ ಇಸ್ಕೊಂಡು ಹೋಗಿ ಅಂತ ಟ್ರಂಕ ಇಂದು. ನನ್ ಕೊಡು ಕೊಡೋನತ್ರ ನಾನನ್ ಅಲ್ಲೇ ಇಟ್ಟ ಬಂದಿನಿ ಒಂದ್ ಹುಡ್ಗ ಕಾಯಿ ಹ್ಯಾಂಡ್ಓವರ್ ಮಾಡಿನ್ರಿ ನಿಮ್ಗೆ ನ್ ಅಂದ್ರ ಬೇಕಂದ್ರೆ ತಗೋರಿ. ಮತ್ತ ಒಳ್ಳೆಲ್ಲ ಇಡ್ರಿ ಅಂತ ಒಂದ್ ಹುಡುಗಿಗೆ ಕೊಟ್ಟಿನಿ ತಾನು ಅದು ಟ್ರೆಸರ್ ಚಾವಿ ಒಂದ್ ಹುಡ್ಗಿಗೆ ಕೊಡ್ಬೇಕಲ್ರರಿ. ಆ ಹಾಸ್ಟೆಲ್ ವಾರ್ಡನ್ ಲೀಡ್ರನ್ ತಾಳಗನ್ ಹಕ್ಕಿನ ಕೈಯಲ್ಲಿ ಕೊಟ್ರ ಅಂದ್ರ. ಹಾಕಿ ಹೆಂಗಾರ ಇದು ಮಾಡ್ತಾ್ರಿ ಒಂದ್ ಸಾಮಾನನ್ ಏನ್ ಹೋದ್ರಕ ನ ಜವಾಬ್ದಾರಿ ಹಾಕಿ ಕೊಡ್ಬೇಕ್ರಿ. ನೋಡ್ರಿ ಎಲ್ಲ ಟೈ್ನಾಗ ಹೋದಾಗ ತಾಂತ್ರ ಹಾಸ್ಟೆಲ್ನಾಗ ಇರಲ್ಲ ಅಟ್ಲೀಸ್ಟ್ ಎಲ್ರ ಒಂದು ಯಾರಿಗಾರ ಗೊತ್ತಲ್ಲ. ನಂಗಾದ್ರೂ ಇಟ್ ಹೋಗಬಕಲ್ರಿ ಚಾವಿ ಚಂತೆನ ಕೇಳ್ಬೇಕ. ಎ ಫೋನ್ ಮಾಡಕ್ಕಿಗಿ ಏ ಸಿಟ್ಟ ಬರ್ತದ್ರೀ ನಮ್ಮಗೆ.
ಅವಿ ಏನಾರ. ಸಾಮಾನಗಳು ಮಿಸ್ ಆದವ್ ಅಂದ್ರೆ ಸುಮ್ನೆ ನಿಮಗ್ ಕಿರಿಕಿರಿ.
ಏ ಇಲ್ಲ ರೀ ಒಬ್ಬರು ಮತ್ ಇಲ್ಲಾಂದ್ರೆ ಯಾಕಂದ್ರೆ ಐನ್ ಟೈಮ್ನೆ ಬೇಕಂದ್ರೆ ನಾವು ಒಂದೊಂದ್ಸರಿ. ಚಾವಿ ಕೊಳ ಮನ್ಯಾಗ ಮರ್ತಿ ಇಟ್ಟ ಹೋಗ್ತಿವ್ ಅಂತೇಳಿ ಕೊಟ್ಟಿರ್ತೇನ್ ರಿ ಅವ್ರ ಕೈಯಗ.
ಆ ಬ್ಯಾಗ್ನಾಗ್ ಹಾಕೊಂಡ್ ಬಿಡ್ಬೇಕ್ ಇಲ್ಲಾಂದ್ರೆ ಫಿಕ್ಸ್.
ಅದೇ ಹಾಕೋಬೇಕು ನಾಳಿಂದ ಹಂಗೆ ಮಾಡ್ತಿನಿ.
ನಂದ ಬ್ಯಾಗ್ ಮ್ಯಾಗ ಯಾವಾಗ್ಲೂ ಒಳಗೆ. ಎದ್ ಬರ್ತದ ಅದು ಯಾವಾಗ್ಲು ಒಂದ್ ಆಕಿನ ಬಲೆ ಲಕ್ಷ್ಮೀ ಬಲಿ ಒಂದ್ ನಮ್ಮ್ ಬಲಿ ಅದವ್.
ಅದ್ರಾಗ ಏನಿವು ಸಾಮಾನಿಗಳು ಹಾಸ್ಟೆಲ್ ಮಟೀರಿಯಲ್ಸ್ ಅವ ಅಂತ ಇಟ್ಟೀನ್ ರೀ ಸುಮ್ಮಕ್ ಕೇಳತರನೆ. ಹ್ಮ ಹ್ಮ ಮತ್ತೆ ಹಾಸ್ಟೆಲ್. ನಮ್ಮ್ ಮೇಡಮ್ ಕೇಳ್ರೆ ಕೊಡಕ್ಬೇಕಲ್ರ ಅಕಿ ಏನಂದ್ರ ನೀವು ಒಯ್ಬಡ್ರತ್ತ ಚಾವಿ. ನಂಬಲ್ಲಿ ಇಡೋಂದ ಹಾಸ್ಟೆಲ್ ಅಲ್ಲೇ ಒಂದ್ ಇಟ್ಟ್ ಹೋಗಂದಳಲ್ಲ ಅಲ್ಲಿ ಇಡೊವಲ್ಲಿ ಈ ಹುಡುಗಿ ಕೈ ಕೊಟ್ರೆ ಆಯಿತ್ತು ಸ್ವಲ್ಪ್ ಸೇಫ್ಟಿ ಆಗಿ ನೋಡ್ಕತಳಂತ ಹೇಳಿ ಕೊಟ್ಟೇನ್ ರೀ ನಮ್ ಮಂದಿನಾಳ ಸ್ವಲ್ಪ್ ಹುಷಾರ್ನು ಇದಾಳ್ರಿ ಅಲೋಟ್ನು ಇರ್ತಾಳ ಹಂಗೇನ್ ಇಲ್ರಿ ಸ್ವಲ್ಪ ನಂಬಿಕಂತ ಅನ್ಸಿದ್ ಮೇಲೆ ಕೊಟ್ಟ್ ಇ ಇಲ್ಲ ಅಂದ್ರೇ ಯಾರಿಗ್ ಕೊಡಲ್ರಿ ಹಂಗ.
ಈ ಕೊಡಂತ ಅಂದ್ರೆ ಇಲ್ಲಾರಿ ನಮ್ ಕೊಟ್ಟಾರ ಟ್ರಂಕ್ ಇಂದ್ ನಮಗ್ ಬೇಕಲ್ಲ ಒದ್ಸಾಕ್ ಮಟೀರಿಯಲ್ಗಳು ತೊಗಳಕ್ ಹೊಟ್ಟೆಲ್ಲ ಹಾಕಿ ಎಲ್ಲ ಅಂದ್ಲ ನಮ್ಗೆ ಹಿಂಗಂದ್ಬಿಟೆ ನಮಗ್ ಬೇಕ ದಾಗ ತೋಬೇಕಲ್ಲಾ ನೀವು ನಾವ್ ಬಂದಾಗಿ ಇರ್ತೀರಿ. ಇಲ್ಲ ನಮ್ ಹುಡುಗರಿಗೆ ಹೆಂಗ ಪಾಠ ಮಾಡ್ಬೇಕಕ್ ನಾವು ಎಲ್ಲಾ ಮೆಟೆರಿಯಲ್ ಒಳಗೆ ಅವ. ಹಂತ ಅಂದೆ ನಾನು ಆನ್ನಗಪ್ಪ ಆದ್ಲ್. .
ಅಗೀಯ ಅಂದೆನ್ರಿ ಲಕ್ಷ್ಮಿ ಅವತ್ ಬಂದಾಗ ನಮ್ಮಲ್ಲಿ ಬಂದಿಡ್ ಆ ಟ್ಯಾಬ್ಗಳು ಬರಕ್ಕಿನ್ನ ಮುಂಚೆ. ಏನಂದ್ರು ಇಲ್ರಿ ನಾವ್ ಎರಡು ಟ ಟ್ರಂಕಿನ್ ಚಾವಿ ಕೊಟ್ಟಿವಿ. ಒಂದ್ ಚಾವಿ ನಮ್ ಹತ್ರ ಇರ್ತದ ಇನ್ನೊಂದ್ ಚಾವಿ ರೆಮಿಡಿಯಲ್ ಟೀಚರ್ಸ್ ಹತ್ರ ಇರ್ತವೊಂದ್. ನಮ್ ಕೈಯಗ್ರೀ ನಮ ಕೈಯಗ ಒಂದ್ ಬೇಕಲ್ರರಿ ಕೊಟ್ಟವ್ರಿ ಚಾವಿ ತಂದ್ರೂವೆ ಇಲ್ರಿ ಇ ನಂಬಲ್ ಇರ್ತದ್ರೇನ್. ಮೇಡಮ್ ಮತ್ತು ನೀವಿಬ್ರು ಸೇರಿ ಇದೊಂದೇ ಯೂಸ್ ಮಾಡ್ರಿ ಇಷಂಡಳಲ್ಲ ಆಕಿ ಮೇಡಮ್ಗೆನಗದ. ನೀವು ಹಾಕೊಂಡ್ ಚಾವಿ ತಗೊಂಡ್ ಹೋಗ್ಬೇಡ್ರಿ ನೀವು ಇಲ್ಲೇ ಹಾಕಿಡ್ರಿ ನಾನು ಇಲ್ಲೆ ಹಾಕಿಡ್ತೀನಿ. ತ್ತೊಂದು ಆ ಚಾವಿ ಒಂದಿನನು ನೋಡಿಲ್ರೀಕಿ ಎಲ್ಲದೆನ್ನೋದು ಗೊತ್ತಿಲ್ಲ.
ಹೌದ.
ಇಟ್ಟು ಬೇಜವಾಬ್ದಾರಿ ಅದಾರೆ ಹಾ ರೀ.
ಅದ್ರ ಮತ್ತ್ ಏನಾರ ಬೇಕಾದ್ರೆ ಹೆಂಗ ತೆಗಕ್ ಮತ್.
ಹ್ಮ್ ಡೆ. ಓ ಸರಿ ತಂದಿದ್ದೆಲ್ಲ ಮಟೀರಿಯಲ್ಸ್ ತಾನೇ ಬಳಕೆ ಮಾಡ್ಕೊಂಡಾಳ್ರಿ ಅವು ಎಫೋರ್ ಶೀಟ್ ಜರಾಕ್ಸ್ ಹಾಳಿ ಐತ್ ರಿ. ತಪ್ಲಾರ. ಪಂಚ್ ಹಾಕದು ಎಲ್ಲಾ ಸಾಮನ್ಗಳು ಬೆಳಕಿ ಮಾಡ ಒಂದು ಇಲರ್ದಾಂಗ ಮಾಡ್ಯಾಳ್ರಿ ಈಗ. ಈ ಮಟ್ಟ ಹಾಸ್ಟೆಲ್ ಮಟೀರಿಯಲ್ ಅವಲ್ಲ ಅವ ಕೊಡು ಕೊಡು ಅಂತ ಅನ್ನ ಲೆಕ್ಕರೆ ಈಕೆದು. ನಾವೆ ತಾನೇ ತಗೋಬೇಕನ್ನೋದು.
ನಮ್ಮ ವಾರ್ಡನ್ನು ಹಂಗೆ ಮಾಡಾರದ.
ಏ ಆ ಪಾಪ ಹುಡುಗರ್ಗ್ ಹಂಚಕ ಜಾಮೆಟ್ರಿ ಬಾಕ್ಸ್. ತ್ ನೋಟ್ ಬುಕ್ಕ್ ಆ ಟ್ರೆಜರಿ ತುಂಬ್ಯಾಡ್ರಿ ಮೇಡಮ್. ಮಕ್ಳಿಗೊಂದು ನಡುವ್ ಕೊಡಲ್ಲ ರೀ.
ನೋಡ್ರಿ ಹಿಂಗೆ ಆ ಬಾಳ ಸರಿ ಪೇಮೆಂಟ್ನು ನೋಂತರ ಮತ್ ಇದುನ್ನು.
ಹ್ಮ್ ರಿ. ಒಂಥರ ಅದಾರಿ ಒಂಥರ ವಿಚಿತ್ರ ಅದಾರೆ ಮಂದಿ ಇನ್ನು ಯಾರಿಗೆ ಏನ್ ಅನ್ನ. ಕಾಗಲ್ ಬಿಡಕ್ಕಾಗಲ್ ರಿ.
ಹ್ಮ ಮತ್ತ್ ಜಾಸ್ತಿ ಜೋರ್ ಮಾಡಾದ್ರೆ ನಮ್ಗ್ ಇದ್ ಮಾಡ್ಬಿಡ್ತಾರಲ್.
ಹ ನಿಮ್ ನಿಮ್ದ ಏನ್ ಕೆಲ್ಸ ಅದ ಅದ್ ಮಾಡ್ಕೊಂಡ್ ಬರ್ರಿ ಹೆಚ್ಚಿಗ್ ತಲಿ ಕೆಲ್ಸ್ಕೊಕ್ ಹೋಗಬೇಡ್ರಿ ಅಂತಾರ ಅವ್ರು. ನಿಂಬದ ಅಲ್ಲರಿ ಇದು ನಿಮ್ದ ಏನದ ಪಾಠ ಮಾಡದ ಬರದು. ಹೋಗತದಾರ ಅಷ್ಟ್ ಮಾಡ್ಕೊಂಡ್ ಹೋಗ್ರಿ ಊರ್ ಉಸಾಬರಿ ಯಾಕ್ ಬೇಕ್ರಿ ನಿಮ್ಗತ್ ಅವ್ರ ಆದ್ರೂ ಅತೀ ಆತರ ಬಿಡ್ರಿ. ನಮ್ಗೆ ಏನಾದ್ರು ಬೇಕಾಗಿಲ್ರಿ ಅಟ್ಲೀಸ್ಟ್ ನಮ್ ಸಾಮಾನ್ ನಮ್ ಕೈ ಕೊಟ್ರ ಅಂದ್ರೆ ನಾವ್ ಒಂತರ ಇದು. ಅಂತ್ರಿ ನಮ್ಗೆ ಬೇಕಾದಾಗ ಯೂಸ್ ಮಾಡಕ್ ಆಗ್ತಾ ಇಲ್ಲಂದ್ರ ನೀವು ಬರಾತನ ಕಾಯಕೋ. ಕೂತು ಚೆಂತನ ಫೋನ್ ಹಚ್ಚಿ ನಿಮಗ್ ಕೇಳೋದು ನಮಗೂ ಅಂತ ಸಮಸ್ಯೆನೆ ಅಲ್ರಿ ಇದು.
ಹೌದ್ ಮತ್ತ.
ಹ್ಮ್.
ಅವ್ರ ಅರ್ಥ ಮಾಡ್ಕೋಬೇಕ ದೊಡ್ಡ ಊರಿಗೆ ಕೊಟ್ಟಾರ ಬಳಸ್ಕೊಲಕ ಅಂತೇಳಿ.
ಹ್ಮ ಬತ್ತನೆ ಇಲ್ಲರಿ ಮೇಡಂ ಅವ್ರ.
ತೊಂಡ್ ಹೊಲಕ್ ಕೊಟ್ಟಾರೇನ.
ಹ್ಮ್.
ಅದು ಅಟ್ಲೀಸ್ಟ್ ಒಂದ ವೇಳೆ ನೀವು ಯಾವಾಗಾರ ಲೀವ್ ಹಾಕಿದ್ರ ಅಂದ್ರೆ ತಾವರ ತೆಗುದು ಏನಂತ್. ತ್ ಅವ್ರ್ ಅವ್ರಿಗ್ ತೋರ್ಸಿದ್ರೆ ಅದು ಬೇರೆ ಮಾತು. ಹ್ಮ್ ಹ ಹಂಗರಿ ಎಲ್ಲಾ ವಾಡನ್ಗಳ ಕತೆೆ ಅಷ್ಟೇ. .
ಹ್ನ್ ರೀ ಎಲ್ಲ ಚ ಸುಮ್ಮಗೆ ಚಲೋ ಚಲೋ ಇಲ್ರಿ ಮೇಡವ್ರೀ ನೀವೇ ಚಲೋ ಚಲೋ ಮಾಡ್ತ್ ಮಾಡ್ತ. ತಂಗಿ ಅನ್ಕೋತ ದಾಟ್ಕೂತ್ ಹೋಗೋದ್ ನೋಡ್ರಿ ಈಗ ಏನನ್ರಿ ನಿಮ್ಮ ನೀವೆ. ಕೆನ್ ವರ್ಷ ವರ್ಷ ನೀವೇ ಬರ್ತಿರಿ ಎನ್ ಈ ಸರಿ ಬೇರೆದವ್ರಗ ಏನ್ ಅವಕಾಶ ಕೊಡ್ರಿ ಅಂತ ಯಾಕ್ರಿ. ತಾವು ಹೋಗಿ ಅಪ್ಲಿಕೇಶನ್ ಹಾಕ್ ಬರಲ್ಲಕ್ಕ ಇಂಟರ್ವ್ಯೂ ಕೊಟ್ಟು ಬರಲ್ಲಕ್ಕ ಎಕ್ಸಾಮ್ ಬರ್ಲ್ ಬರ ಯಾದ್ ನಾನ್ ಬ್ಯಾಡ ಅಂದೇನೇನ್ರಿ. ಏನ್ರಿ ಕಳಾನ ಹಂಗಂತಾರೆ ನಾನ್ ಅಂದನ್ರಿ ಬೇಕ್ರ ಹೋಗ್ ಬರದ್ ನೀವ್ ತೆಗಿಲಕ್ ನಿಮ್ ಕೈಯಗೂ ಇಲ್ಲ ಹೌದ್ರಿ ತಗಿಲಕ್ ನಿಮ್ ಕೈಯಗು ಇಲ್ಲ. ತಗೋಳೋದ ಅವ್ರ ಕೈಯಾಗೇ ಅದಾ ಅಲ್ಲಿ ಹೋಗ ಇಂಟರ್ವ್ಯೂ ಕೊಟ್ಟ ಬರ್ರಿ ಬೇಕಾ ಆದ್ರು ಪಾಸ್ ಆದಾರಂದ್ರ ಬಂದ್ ಮಾಡಾಲಕ್ಕ ನಾನು ಇಲ್ಲೇ ಕಂಟಿನ್ಯೂ ಮಾಡ್ಬೇಕಂತ ಏನ ಇಲ್ಲ ಕೇಳ್ತಾರಿ ಅಂಗು.
ಹ್ಮು
ಅವ್ರಿಗೂ ಒತ್ತಡ ಬಾಳ ಇರ್ತ್ರೀ ಹಾಸ್ಟೆಲ್
ಹೌ ಮತಿಗ್ ಅದ್ರಗರ ಏನ್ ಬಂಗ ಇದ್ರು ಇರ್ಬೋದು ಬರೀ ಅದೇ ಪೆನ್ ಪೇಪರ್ಗಳೆಲ್ಲ. ಅವಕೂನು ಅಷ್ಟ ಅಂತ ಬರಿ ಚಾವಿ ಹಾಕೊಂಡ ಹೋಗ್ತಾರ
ಅವ್ರಿಗೆಲ್ಲ ಸಾಮಾನ್ಯ
ಹ್ಮ ಮೈಕ್ರೋಸ್ಕೋಪ ಅವು ಆವ್ ಏನೋ.
ಹ್ಮ
ಸರಿ ರೀ ಮೇಡಮ್ ಇದು ಫೋನ್ ಬರಕತ್ತದರಿ
ಹಾ ಸರಿ ರಿ.